ಒಂದು ಬೈಕ್ ಬೇಕಾಗಿತ್ೀ ತ ಎರ ಶೋರೂಮ್ ತ ರನು ಸ್ರ ಅದೇ ಬೈಕ್ ಬೇಕಾಗಿತ್ತು
ಯಾವದ್ ಬೈಕ್ ರಿ
ಸಾರಾ ಯಾವ ಯಾವ ಅವ್ರ ಬೈಕ್ ನಿಂಬಲ್ಲಿ
ಎಚ್ ಎಫ ಡಿ ಲಕ್ಷ ಐತ್ರಿ
ಅ
ಹಾ ಸ್ಪೆಂಡ್ರ ಐತ್ರಿ ಎಕ್ಸ್ಪಲ್ಸ್ ಐತ್ರಿ ಮನ್ರ ಅದವ್ರೀ ಸರ ನಿಮ್ಗೆ ಹಓದ್ಬೇಕ್ರೀ
ಸರ್ ನಮಗ ಟೋರಿಂಗ ಅದಕ್ಕ ತಿರಿಗಾಡಕ್ಕೆ ಯಾವ ಚಲ ರೀ
ವಿಮಾಲಯ ಪಡದೆ
ಸರ್ ಅದೇ ರೀ ಹಿಮಾಲಯನ ರೇಟ್ ಏನ್ ರೇಟ್ ಅದ್ರೆ ಅದು
ಅದು ತೊಗೊಂಡಗ ಐತ್ರಿ ಸರ್ ಐದ್ ಲಕ್ಷ ಐತಿ ಆರು ಲಕ್ಷ ಐತ್ರಿ ಸರ
ಸರ್ ಬಾಳ ಅಲ್ರಿ ಹೆವ ಅತ್ ರೇಟ್
ನೀವು ಟೂರ್ ಹತ್ರರಲ್ ಸರ ರೈಡರ್ ಅನ್ರಿ
ಹಾ ರೀ ಸರ್ ರೇ
ಅದ್ರೀ ಹಿಮಾಲಯ ಪಾಡ ರೀ ರೈಡನ್ರಿ
ಸರ ನಾನು ಇಷ್ಟು ದಿನ ರಾಯಲ್ ಎನ್ಫೀಲ್ಡ್ ಮಳ ತಿರುಗಾಡಿ ತಿರುಗಾಡನ್ೀ
ಊರ
ಅದು ನನ್ಗ ಸ್ವಲ್ ಎವರೇಜ ಕಮ್ಮ ಕೊಡಕತ್ತದ್ರೀ ಇವು ಮಾಲ ಏನು ಎವರೇಜ್ ಚೊಲೋ ಕೊತಾವ ಅಂತ ಅಂದ್ರೀ
ಅವರು
ಅದಕ್ಕ ಮ ಹಿಮಾಲಯನ್ ಮತ್ತ ಏನ್ ರೇಟ್ ಅದ
ಅದೇ ರೀ ಐದು ಲಕ್ಷ ನೀ ನೀವು ಎಕ್ಸ್ಚೇಂಜ್ ಬಿಡ್ತೀರನ್್ರರಿ
ಹ
ಎಕ್ಸ್ಚೇಂಜ್ ಬಿಡ್ತರಿದು ರಾಯಲ್ನ್ಫೀಲ್ಡ್
ಸರ ಅದ ನೀವು ಎಕ್ಸ್ಚೇಂಜ್ ಮಾಡ್ ಎಷ್ಟು ಮಾಡ ಮಿನಿಮಮ್ ಒಂದು ಗಾಡಿ ಎಕ್ಸ್ಚೇಂಜ್ ಮಾಡ್ಕೇಳ್ಬೇಕಾದ್ರ
ಎಷ್ಟರು ಮಾಡಲ್ಲ ಐತ್ರಿ
ಸರ್ ಅದಕ ಮಾಡಲ್ಲ ಅ ಹಾ
ಇದು ನಮ್ ಬ್ಯಾಂಕ್ ಮ್ಯಾನೇಜರ್ಗ ಹೇಳಬೇಕು ಅತ್ತ್ ರಿ ಎಷ್ಟುಕ್ ಮಡಿಕೇತರ ಅಂತ
ಹೌದ್ರೀ
ಹ ಏ ಒಂದು ಒಳಗೆ ಮಾಡ್ಕತ್ ಒಂದು ಒಂದು ಒಳಗೆ
ಒಂದಳ
ಆರು
ಒಂದ್ರೊಳಗ ಅಂದ್ರೆ ನಾನು ಒಂದು ಐವತ್ತು ಕೊಟ್ಟ ತಕೊಂಡಿದ್ರಿ ಗಾಡಿ
ಆರು
ಒಂದ್ ಐವತ್ತರದ ತಗೊಂಡಿನನೀ ರಿ ಗಾಡಿನ ಒಂದ್ಐವತ್ತು ಕೊಟ್ಟ ತಗೊಂಡ್ರಿ ಒಂದ ಲಕ್ಷದ ಐವತ್ ಸಾವಿರ ಹೊಷ್ಟ ಆ ರಿ
ಒಳಗ ಮಾಡಕೋತರೆ ನೋಡ್ರಿ ಹೂ ರಿ
ಆಯ್ತು ಸಾರ್ ಮತ್ ನಮಗೆ ಎಕ್ಸ್ಪಲ್ ಏನು ಮತ್ತ ಇನ್ಸೂರೆನ್ಸ್ ಅದು ಎಲ್ಲಾ ನಿಮ್ ಕಡೆನ
ಸರ್ ಹೊಸಗಡಂದ್ಮೇಲೆ ಎಲ್ಲ ಸ ಈ ಕಡೆ ಇರ್ತವಲ್ರಿ
ಅದೇ ರೇ ಸರ್ ಅದಕ್ಕೂ ಕೇಳ
ಸರಿ ಹೊಸಂದ ಮೇ ಎಲ್ಲ ಸೀಕ್ರ ಇ ಆ ಪಾಯ್ಸಿಂಗ ಆಗೋದು ಎಲ್ಲಲ್ಲ ನಮ್ ಕಡಗ ರೀ
ಹೌದ್ರೀ ಎ ಸರಿ ರ ಅಂದ್ರೆ ಮತ್ತ ಇವಾಗ ಪ್ಯಾಷನ್ ಪ್ರೋ ಏನ್ ರೇಟ್ ಅವ್ರ
ಫ್ಯಾಷನ್ ಪ್ರೊ ಇಪ್ರ ಒಂದು ಒಂದ್ ಹದ್ನೈದ್ರೀ ಲೋನ್ ಮಾಡ್ರ ಒಂದು ಇಪ್ಪತ್ತು ತ್ತ
ಆ
ಅಷ್ಟೇ ಒಂದ್ ಇಪ್ಪತ್ತ ರ ತ ಬರ್ತಿರಿ ಲೋನ್ ಮಾಡಿರ
ಲೋನ್ ಮಾಡದ್ರ ಹ್ಮ್ ಹ್ಮ್ ಹ್ಮ್ ಒಂದ್ರ ಸ್ಪೆಂಡರ್ ಏನ್ ರೇಟ್ ಅದ್ರ
ಸ್ಪೆಂಡರು ಒಂದು ಹದನೇಳು ಅದ್ರಿ
ಒಂದ್ ಹದ ನೋಳದ್ರಿ
ಹ್ಮ್ ರೀ
ಹ್ಮ ಹ್ಮ್ ಇ ಶೈನ್ ಬೇರೆ ಅಂತ ಮತ್ತೆ ಹಾ
ಶೇ ಶ ಇಲ್ಲಿ ಬಲ ಕೊೂಡಂದೇಏನ್ರಿ
ಏನ್ರರಿ ಬಾಡ್ರಿ
ಹ ರ
ಅದೇ ನಾವವು ಹೀರೋನೇ ಮಾಡ್ಬೇಕಂತಾದ್ರಿ ನಮ್ಗ ಶೈತ ಊಟ ಏನ್ ಮಾಡ್ಬೇಕಂತೇನಿಲ್ರಿ
ಅವು ಶೈನ್ ಮಾಡ್ತ್್ರಲ್ರಿ ಇಲ್ ಉಡಿತೇವ್ರಿ ಎರಡ್ ಮೂರ್ ವರ್ಷದಾಗ್ಯರಿ ಇದು ಫ್ಯಾಶನ್ ಫ್ರೋಡಲ್ ರೀ
ಕೊಡಲ್ರಿ
ಹಊ ರೀ
ಅದೇ ಈಗ ನಮ್ಗ ಫ್ಯಾಷನ್ ಪ್ರೋ ಇಲ್ಲಾಂದ್ರೆ ನಾವು ಹೆ ಅದು ಹಿಮಾಲಯ ಅಂತ ಹೋಗೋಕ್ ಅಂತ ಮಾಡಿದೀವಿ ಎಲ
ನೀವು ರೈಡರ್ ಓತ್ಲ್ ಅಂದ್ರಿ ಪ್ಯಾಷನ್ ಪೋ ಮಾಡ್ರಿ ನೀವ ರೈಡರ್ ಹೋದ್ರ ಇಮ್ಮಲ್ಲ ಏ ಮಾಡ್ರಿ
ಸರ ಯಾಕಂದ್ರ ಹೈಡಿಂಗ್ ಮಾಡಿದಾರ ಇವ್ರಿ
ಹಾ ರೀ
ಕೂದಲೇೇ ಇಷ್ಟಷ್ಟಾಲ
ಫಾಲಸ್ ಬೆಳಸಂದ್ರ ಇಮ ಏನ ್ರಿ ಚಲೋದ್ರ ಅ
ಹ ಸರ್ ನಾವನು ಯೂಟ್ಯೂಬರ್ ಇವ್ರಿ
ನಿಮ್ ಮತ್ತೆ ಅದು ಯೂಟ್ಯೂಬರ್ ಅಂದ್ರೀ ನಮ್ ಕಡೆ ಏನ ಹ ರ ಅದ್ದ ಕಟ್ಬೋದ್ರಿ ನೀವು ನೀವು ಅದ್ದ ಕಟ್ಬೋದ್ರಿ ಆರು ಲಕ್ಷ ಲಕ್ಷ ಆತ ಅಲ್ರಿ ಆ ಲಕ್ಷ ಲಕ್ಷದ ಎರ ಲಕ್ಷ ಕಟ್ರಿ ನಾಕ ಲಕ್ಷ ನಿಮಗ್ ಲೋನ್ ಮಾಡಸ್ತಾರೆ
ಹೌಬ್ರಿ
ಹಊನ್ ರೀ
ಇವಾಗ ನಾವ್ ಯಾವಪುರಂ್ರೀ ಮಾತನಾಡ
ನೀವ ಯಾವ ಬರ್ತೀರ
ಸರಿ ಯಾವಾಗ ಹೇಳ್ತರ ಬರ್ು
ಹಾಂ ನೀವು ಬುಕ್ ಮಾಡಿ ಹೋಗಬ್ರಿ ಕಲರ್ ಇಲ್ಲಾರಿೀ ನಿಮ ಕಲರ್
ಹಾ
ನಿಮ್ ಚಾಯ್ಸ್ ಮಾಡ್ಬೇಕ್ರಿ ನಿಮ್ ಕಲರ್ ಯಾವ್ದ್ ಬೇಕು ನ ಮತ್ತೆ ಜಾಕೆಟ್ ಎಲ್ಲ ಚೈಸ್ ಮಾಡಿಗೆ ಹೋಗ್ರಿ
ಹೌದ್ರೀ ಎಲ್ಲಾನು ಸಿಗ್ತೇವ ಜಾಕೆಟ್
ಎಲ್ಲಾರ್ ಸಿಗ್ತ
ಸರ್ ಬಿಜಿರಿ
ಹ ಮತ್ತೆ ಇವಾಗ ನಮ್ಗೂ ಗಾಡಿ ಬುಕ್ಕಿಂಗ್ ಯಾವಾಗ್ ಮಾಡ್ಬೇಕು ಅದು ಹೇಳ್ರಿ ನಮ್ಗ
ಬುಕ್ ಮಾಡಬೋದ್ರಿ ನಾಕ್ ಬಂದ್ರಿ ನಾಡಕ್ ಬುಕ್ ಮಾಡ್ಬೋದ್ರಿ
ಹೌದ್ರಿ
ಹ
ಹ್ಮ್ ಸರ್ ನಾಳೆ ಸ ಸಂಡೇ ಆಫ್ ಇರ್ತೇನ್ರಿ ನಿಮ್ದು
ಇದು ಚ ಚಲೋ ಇರ್ತಿದ್ರಿ ಇದು ಇದು ಪ್ರೈವೇಟ್ ಐತ್ರಿ ಗೌರ್ಮೆಂಟ್ ಅಲ್ಲ ಅಲ್ವಾ
ಹ ರಿ
ಪ್ರೈವೇಟ್ಐತರಿದು ಚಲು ಇಪ್ಪತನಾಲ್ಕ ಗಂಟಾ
ಹೌದ್ರಿ
ನೀವು ಬ ನೀವ್ ಹೊಲ್ಕಾ ಮನಗ್ ಹೊಡತೀರ ಅಂದ್ರೆ ಪ್ಯಾಶನ್ ಪ್ರೂವ್ ಮಾಡ್ರಿ ನೀರ ಹಿಮಾಲಯ ಮಾಡ
ಸರ್ ಸರ್ ಹೊಲ ಕ ಮನಿ ಕಶಾಪುರ ನಡ
ನಡಿತತ್ ರರಿ ಮಸೊಣಡ ಬಡವಗಳರವು
ಹೌದ ಅಂದ್ರ ಪ್ಯಾಶನ್ ಇಲಿರಿ ಒಂದ ಎಕ್ಸ್ಪಲ್ ಒಂದ ಇರ್ಲಿರಿ ನಮ್ ಹ ಯಾಕಂದ್ರ ನಮ್ಗ ಹೊಲಮನಿನ ಆದ್ರಿ ಹೊಲಮನಿ ತಿರುಗಾಡಕ್ ನಮ ತಮ್ಮ ಅವ್ರ ತಿರುಗಾಡ್ತಾರ
ಕಮ್ಮಿ ಇರದ ಪ್ಯಾಷನ್ಪ್ರ ಈಗ ಐವತ್ತು ಸಾವಿ್ರಿ
ಐವತ್ ಸಾವಿರ ರೀ
ಇ ಎಡ್ಡು ತೋತ್ಕ ಅಂದ್ರ ಪೇಶನ್ಪ ಅಥ ಕಟ್ ಆಕ್ತದ್ರಿ
ಹೌದ
ಹೊ ರ
ಎಷ್ಟ ಎಷ್ಟು ಕಟ್ ಮಾಡ್ತರಿೀ
ಅಯ್ಯ ಈಗ ಒಂದು ಒಂದು ಹದ್ನೇಳು ಐತ್ರಿ ಪ್ಯಾಶಂಪರು
ಆ
ಈಗ ಅದಧ ಕಟ್ ಮಾಡ್ರೆ ಎಷ್ಟು ಹೊತರಿ ಒಂದು ಎಪ್ಪತ್ತೈದು ಇತಿರಿ
ಹ ಸರ್
ಎಪ್ಪತ್ತೈದ ಸಾವರ ಉಳತ್ರಿ ಬರ ಪಫ್ಯಾಷನ್ ಪ್ರೂಕ್ ಎದ್ದ ತೊೊಂಡ್ರಿ ಅಂದ್ರಿ ಗಾಡಿ
ಎಪ್ಪತ್ತೈದ ಸಾವಿರ ಕಟ್ಬೇಕತ್ತನ್ರಿ ಅದ್ ಎಪ್ಪತ್ತೈದ ಸಾವಿರಕ್ ಸರಿ ಎಪ್ಪತ್ತೈದ್ ಸಾವಿರ ಲೋನ್ ಮಾಡ್ತ ಟು
ಅದ್ಕ್ಕ ಇಿಲ್ಲರೀ ನೀವ್ ಎಪ್ಪತ್ತೈದು ಸಾವಿರ ರೂಪ ಇಪ್ಪ ಸಾವಿರ ಬಿಟ್ರಿ ಐವತ್ತು ಸಾವಿರ ಲೋನ್ ಹತ್ತತ್ದರಿ
ಹೌದ್ರೀ
ತೊೊಂಡ್ರ ಬಿಡಲ್ರಿ ಸರ್ ಎಡ್ ಗಾಡಿ ತೊೊಂಡ್ರಿ ಯಾವ ಒಂದು
ಹ ಹ ಕೀರ್ತನೆ ಹೌದ್ರೀ
ಹ್ಮ
ಅದೇ ಸರ್ ಮತ್ತ್ ಇವಾಗ ಅದ್ರ ಬಗ್ಗೆ ಮಾತಾಡಕ್ ಬಾ ಅಂದ್ರ ಬರ್ತವ್ರಿ
ಹ ನೀವು್ ಜಯಸ್ ಹೋದ್ರಿ ಅದು ಯಾಕ ದೊಡ್ಡ ದಡತಲ್ರಿ ಹಿಮಾಲಯ
ಹ
ನೀವು ಕಲರ್ ನಿಮ್ ಎಷ್ಟ ಾಕಲ್ರರಿ ಮತ್ತ ನೀವು ನಾವ್ ತೆರ್ಸಿದೀವಂದ್ರ ನೀವ್ ವಾಪಸ್ ಕಳಸ್ತೇವ್ರಿ ಈ ಗಾಡಿ ಇಲ್ಲರಿೀ ಯಾವ್ ನಮ್ಮ ಹತ್ರ
ಹ ರ
ಒಂದು ಟ್ಯಾಬ್ ಕೊಡ್ತೀ್ರೀ ಟ್ಯಾಬ್ನ ಒಂದ್ ಹತ್ತು ಗಾಡಿ ಇಡ್ತವ್ರಿ ಹತ್ತು ಗಾಡಿ ಕಲರ್ ಒಂದ್ ಗಾಡಿ ಚೇಸ್ ಮಾಡ ಅದು
ಹೌದ್ರಿ ಕಲರ್ಸ್ ಈಗ ನಿಮ್ಗ್ ಗೊತ್ತಿಲ್ಲೇನ್ರಿ ಯಾವ ಇರ್ತಾವನ್ನೋದು
ಹ ಜ ಯಾವ್ರೀ ಗಾಡಿ ಕಲರ್ ವೈಟ್ ಅವ್ರಿ ಹ
ಹ ರ
ಅವ್ರ
ಹೀ
ಕಿ
ಹೌ ರೀ
ನಾ ರ ಬವ್ರಿ ಕಲಡವ
ರೆಡ್ ಕಲರ್ ಸಿಗ್ತದನ್ರಿ
ಹಾ ರೀ ಎಲ್ಲಾ ಸಿಗ್ತಾರೀ
ಹೌದ್ರೀ ಬ್ಲೂ ಕಲರ್ ನೀಲಿ
ಎಲ್ಲತ್ ಎಷ್ಟಾರ ಕಲರ್ ಅಷ್ಟು ಕಲರ್ ಗಾಡಿ ಕಲರ್ ಅವ ನೀವು
ಹೌದು ಅದೇ ರೀ ಮತ್ ನಾವು ವಿಚಾರ ಮಾಡ್ಕೋತನ್ೀ ನಾನು ಎರಡು ನಮ್ ತಮ್ಮಕ್ ಯಾವ ನ್ರಿ ನಮ ನಮ ತಮ್ಮ ಮ ಪಷ ಬೇಕಂತಂದಂದ್ರ ಅವ್ನಿಿಗೆೊಂದು ಗಾಡಿ ಬೇಕತದ್ರಿ
ಪೇಶಂಟ್ ದ ಡತ್ತಗದಐ್ತನ್ರಿ
ಏನ್ರಿ
ಅವುಕೂರ್ ಮ್ಯಾಗ ಇದ್ರ ಏನ್ ಕಟ್ಟದ ಬ್ಯಾಡ್ರಿ
ಹೌದ್ರೀ ಸರ್ ಅವೆಲ್ಲ ಬ್ಯಾಡ್ರಿ ನನ್ಗ ಈಗ ನಮ ನಮ ತಮ್ಮ ಕೇಳ್ತನ್ರಿೀ ನಾನು
ತಮ ಕಳತೀ ರೀ
ಹ ಕೇಳ್ಕೊಂಡು ಅವ ಅವ ಪ್ಯಾಷನ್ ಪ್ರೋತ್ ಹೋಗ ನಂತಂದಂದ್ರ
ಫ್ಯಾಶಮ್ ತೋಯತರನ್ರಿ
ಫ್ಯಾಷನ್ ಪ್ರೊ ಒಂದು ಎಕ್ಸ್ಪಾಲ್ ಒಂದು ರೀ ಎರಡು ಬೇಕ್ರೀ ನನಗೆ ಎಕ್ಸ್ಪಾಲ್ ಬೇಕೇ ಬೇಕ್ರೀ ಈಗ ಯಾಕಂದ್ರೆ ನಾನು ಟೂರ್ ಹೊಡೇಬೇಕ್ರೀ ರೈಡ್ ಹೋಗೇಬೇಕಕ್ ನ ಈಗ
ಹೌದ್ರಿ ನಿಮ್ ಹಮಾಲಯ ಂದ್ರಲ್ರಿ ಇಡದಾನ
ಸರ್ ಹಿಮಾಲಯ ನಿಂಬಲ್ಲಿ ಸಿಗ್ಬೇಕಲ್ರರಿ ಅದು ರಾಯಲ್ ಎನ್ಫೀಲ್ಡ್ ದ ಬರ್ತದೆ ಹತದ್ರೀ
ಇಮ್ಮಾಗ ಸಿಗತ್ರಿಏ ನ ಮತ್ತ ಹತ್ರ
ತರಿಸಸಕ ಕೊಡ್
ಹಊ ರೇ ಮದ್ ಏನ್ ಹೇಳಿವವ್ರಿ ತನ್ ಸರ ನಿಮ್ಗೆ
ಸರ್ ನಿಮಲ್ಲ ಏನು ಅಮೌಂಟ್ ಜಾಸ್ತಿ ಆಗ್ತದೀ ಅದ ಏನ್ ಬ್ಯಾಟ್ರಿ ನಮ್ಗೆ ಎಕ್ಸ್ಪಲ್ ಒಂದೇ ಸಾಕ್ರಿ ಎಕ್ಸ್ಪಾಲ್ನ್ಗೆ ಎವರೇಜ್ ಬಿ ಬರ್ತದ್ರೀ ಆಮೇಲ್ ನಾನು ಇಬ್ಬರ ಮೂವರ್ಗ ಹಾಕೊಂಡ್ ಹೋಗಬೋದ್ರಿ
ಹಊ ರೀ ಅವೆಲ್ಲಾ ಗುಡ್ಡಗ ಹ ಗುದಡ್ಡ ಪಂಡ ಓಡಿಬೋತ ಯೇ
ಹ ರೀ ಹಿಮಾಲಯ ಏನು ಸ್ವಲ್ಪ ಹೆವಿ ವೇಟ್ ಆದ್ರಿ ಅದು
ಮೂರು
ಪ್ಪ ಲಕ್ ವೇಟ್ ಕಮ್ಮ್ ಅಂದ್ರಿ ಆರಾಮ್ ಹೆಂಗಾದ್ರೂ ಉಡ್ಸ್ಬೋದ್ರಿ ಗಾಡಿ ಜಜ್ಮೆಂಟ್ನ್ ಇರ್ತದ್ರಿ ಬೀಳಲ್ಲ ಜಾಸ್ತಿ
ಊರೇ ಸರ ನಾನ ನಾ ನಿಮ್ ಹ್ಮ ಸರಿ ನಾ ಯ ಬರಿ ನ ಹತವ್ರಿ
ಸ ನಾಳೆ ಎಷ್ಟು ಗಂಟೆಲ್ಲಿ
ನಾಳೆ ಒಂಬತ್ತು ಮಾಗಲ ಬರ್ಿದೆೆ
ಸ ಒತ್ ಎಷ್ಟ್ ಹತ್ತು ಗಂಟೆ ಐತೆ ತ್ರಿ ಒತ್ ಗಂಟೆ ಐ ಐತ್ರಿ ಹತ್ತು ಗಂಟೆಿ ಸರಿ ಸರಿ ಸರಿ
ಆದ್ರೆ
ಹ್ಮ
ಹ್ಮ ಸ
ಇದು ಕಟ್ ಮಾಡಿದ್ಯಾ ಮೆಂತಪ್ಪ ಮಾಡತಲ್ಲ
ಕಟ್ ಮಾಡ್ಲಿ
ಅ
ಕಟ್ಟಾಗದು ಫೋನು